ಹ ಏನ್ರಿ ಆರಾಮ ಹಾ ಆರಾಮ್ ಏನ್ ನಡದದ ಏನ್ಲ್ರಿ ಮಳೆ ಇಲ್ಲ ಏನಿಲ್ಲ ಸುಮ್ನೆ ಕುಂತಿನ್ ನೋಡ್ರಿ
ಮಕ್ಕಳೆಲ್ಲ ಆರಾಮಾಲ
ಹಾ ಊರ್ ಕಡೆ ಎಲ್ಲಾ ಆರಾಮ್ ಹರಾ ನೋಡ್ರಿ ಮತ್ತೆನು ನಡದದ ಸಾಬ್
ಮತ್ತೇನಿಲ್ಲರಿ ನೀವ ಹೇಳ್ಬೇಕ
ಹೌದ್ ಸಾಬು ಏನ್ ಇಲ್ಲ ಸಾಬು ಹತ್ತಿ ಹಾಕಿನ ಸಾಬು ಆಗವಲ್ದು
ಹತ್ತಿ ಹಾಕಿದ್ರೂ ಆಗವಲ್ದು ನಿಮ್ದ್ರಿ
ಎಕರೆ ಒನ್ ಒಂದ್ ಐದ್ ಎಕರೆ ಮಾಡಿರ ಹತ್ತಿ ಅಗ್ವಾಲ್ಡು
ಹೌದಾ
ಹೌದಾ
ಒಂದ್ ಐದು ಎಕರೆ ಮಾಡವ್ರಿ ಮಳಿ ಬರುವಲ್ಟ್ರಿ
ಹ್ಮ್ ಹ್ಮ್
ಹಾ ಹಾ ರಿ ಕಟ್ ಆಗ್ಯವರಿ
ಹೌದ್ರೀ
ಮಳಿ ಇಲ್ಲ ಅಲ್ರೀ ಮತ್ತೇನ್ ಮಾಡ್ತಿ ಹೋಗ್ಬೇಕ್ರಿ
ಹೌದ್ರಿ ಬ ಯಾವ ಗೋತ್ರಿ ಹೇಳರಿ ನಾನು ಬರ್ತೀವಿ ಸ್ವಲ್ಪ ಕೆಲ್ಸ ಆದ್ರೆ ಅಲ್ಲಿ
ಇನೊಂದು ತಿಂಗಳ ಇರ್ತುದ ರಿ ಮತ ಮಳಿ ನೋಡಂಬ್ರಿ
ಹೌದ್ರೀ
ಹಾ ಮಳೆ ಬಂತಂದ ಇರ್ತಾದ್ರಿ
ಹಾ ಹಾ ಮಳಿ ಬರ್ತದ ಅಂತ ನಾ ಕಾಯಕತಿರಿ ಮತ್ತೆ ಇದೊಂದು ತಿಂಗಳು ಹೆಂಗಾನ ಬರಬಹುದು ಅಂತ ಅನ್ಸ ತದ
ಬಂದ್ರ ಪಾಳ ಅದರಿ
ಹಾ ಹೆಸರ ನಾವನು ಹೆಸ್ರ ಹಾಕೀವ್ರಿ ಅರ್ದ ಹೆಸರು ಅದು ಹತ್ತಿ ಹಾಕ ಬಿಟ್ಟಿನಿ
ಹಾ ಹಾ ಹಾ ಹಾ
ಸ್ವಲ್ಪ ಆಗ್ಯದ ಮಳಿ ಸ್ವಲ್ಪ ಮನ್ನೆ ಬಂತ್ರಿ ಹ
ಜ್ವಾಳದ ಬುಟ್ಟಿ ರಿ ಒಂದ್ ಎರಡು ಎಕ್ರಿ ಒಂದ್ ಮೂರ್ ಎಕ್ರೆ ಒಂದ್ ಎರಡ್ ಎಕ್ರೆ ಜೋಳದ ಬಿಟೀವ್ರಿ ಜ್ವಾಲಾ ಮಾಡಕ
ಜ್ವಾಲಾ ನಿಮ್ದಾ
ಹಾ ರೇ
ಹೌದಾ ಗುಬ್ಬಿ ಪಿಬ್ಬಿ ಎಲ್ಲಿಲ್ಲದ ಕಳೆಯದ
ಬ್ಯಾರೆ ಏನ್ರಾ ಮಾಡಬೇಕ ಅಲ್ರೀ ಮತ್ತು ಹೊಡೆಸಬೇಕರಿ
ಹೌದಾ ಗುಬ್ಬಿಗ ಏನ್ ಕಾಣಾವಲರಿ ಪಾಯ್ಜಿ ಐತಲ್ಲ ಅದು ಹಂಗಾಗಿ ಅದು ಗುಬ್ಬಿ ಮತ್ತೆ ಗುಬ್ಬಿ ಸಲಿಂದ ನಾವನ ಅದು ಬಿಟ್ಟವಿ ಮತ್ತ ತಗ ಹಾಕಂದ್ರ ಇದ ಹಾಕಿನಿ ಹೆಸರು ಹಾಕಿನಿ ಹ ಮತ್ತೇಂಗಾರ ಇದರಿ ಮಸಾಲೆ ಗೀಸಲೆ ಎಲ್ಲಿ ಸಿಗತೇನ್ರೀ ನಿಂಬಲ್ಲಿ
ನಮ್ ಕಡಿ ಮಸಾಲ ಸಿಗ ನಮಗೂ ಇವತ್ತ್ ಹೋಗಿದುವರಿ ನಾಳಿಗೆ ಬರ್ತದ್ರಿ ಬರಕ ಇತ ಅಂದಾರೀ
ಹೌದ್ ನಮ್ಮ ಬಲಿನ ಇನ್ನಾ ಬಂದಿಲ್ರಿ ಅದು ನೋಡಿ ಡಿ ಎ ಬೇಕ ಇದ ಹೀರ್ಯ ಕೊಟಾರ ಅದಕ್ಕೆ ಅದಕ್ಕೆ ಡಿ ಎಫ್ ಬಿ ಎಫ ಇದ್ರ ನೋಡ್ರಿ ಸಾಬ ನಿಮ್ ಕಡೆಗೆ
ನಾ ಬರ್ತತ್ರಿ ಹೀರ ಆದ್ರಿ ಸ್ಟಾಾದ್ರೀ ಡಿ ಎ ಪಲ್ ರೀ ಡಿ ಎಫ್ ಬರ್ಧನ್ ಚನ್ ಅ್ರ ಏನ್ ಮಾಡ್ತನ್ರಿ ಆಂಧ್ರದವರು ಹೋಯತಾರತ್ರಿ ಆಧ್ರದಬೇಕತ್ತಾರೀ
ಹೌದ್ರಿ ಅವರು ಬಂದ್ ಇದ್ ಮಾಡಕತ್ತರಿ ಬಾಳ ಲಾಸ್ನೆಗ ಆಕತಿ ನಮ್ದ್
ಹೌದೀ ನಮ್ಗ ನ್ ಕೇೇಳಬೇಕಕ್ಕ ಅವಡವ್ರ ಮಸಾಲ ದುಕಾನ್ದಾರ
ಹೌದ್ರಿ ಹಂಗಗ್ಯದ ನಾವನ್ ಮಸಲ್ ದುಕ್ಕ ದಿನ ಹೋಗಿ ಬರ್ತವ್ರೀ ಏನ್ ಮಾಡ್ತ ತಿ ನಾಳಗ್ ಬಾ ಇವತ್ ಬಾ ಒಂದ್ ಎರಡು ದಿನ ಹಬ್ಐತ್ ಅಂದ ರಜೆ ಆಯ್ತು ಹಾಳಿಗೆ ಏನ ಹೋಗ್ ಬರ್ಬೇಕ್ರಿ ಅದಕ್ಕೆ ನಿಮ್ ಕಡೆಗ ನಾವೇನಂತ ಹಚ್ಚಿದೀವ್ರೀ ಫೋನ್
ಒಬ್ಬ ಬರ್ದಂತೆ ಅನ್ನಾಯ ಸಿಗದ ಡೌಟ್ ಅಂತನ್ರಿ ಏನ್ ಮಾಡಕನ್ರಿ ಸ್ವಲ್ಪ ಮಸಾಲೆ ಕೊಟ್ಟಿವ ಅಂದ್ರೆ ಸ್ವಲ್ಪ್ ಮಸಾಲ ಕೊಟ್ಟಿವ ಅಂದ್ರ ಸ್ವಲ್ಪ್ ಮ್ಯಾಕಂಬ ಬರ್ತ ಬೆಳಿ
ಹೌದೌದು ಬರ್ತ ಬರ್ತ
ಈ ಸಣ್ಣ ಸಣ್ಣ ಅವ್ರಿ ಬೆಳಿ ಮಳೆ ಇಲ್ಲ ಏನಿಲ್ಲ ಒಂದೊಂದ್ಲ ಬೀಚ್ ಊರಿವ್ರಿ ಬಂದ ನಾಟ್ಯ ಎಲ್ಲಾರ
ಹೌದೌದು ನಿಮ್ ಅಲ್ದಾಗ ಇದಿತ್ತಲ್ರಿ ಮತ್ ಮನಿ ಗಿಡ ಇತ್ತಲ್ಲಾ ದೊಡ್ಡದ ಕಡದ್ರೆ ಏನ್ ಮಾಡಿದ್ರಿ
ಯ್ದ್ ಒಣಗಿತ್ರಿ ಕಡದವಿ
ಹೌದ್ರೀ ಏ ಚೊಲೋ ಐತ್ರಿ ಬಾರಿ ಇತ್ ಗಿಡ ನಾನೇ ತೋಚಿದ್ದೇರಿ ಬೇಕಿತ್ತು
ಇಲ್ಲ ರೀ ಕಡದವ್ರೀ ಅದು
ಹೌದ್ರಿ ಇನ್ನೊ ಒಂದ ಇತ್ತಲ್ರರಿ ಯಡನ ಇದಿದ್ದು ಇರ್ಬೇಕಕ್ಲ್ರರಿ
ಅವಾವ್ರರಿ ಇನ್ನೊಂದ ಎರಡ್ ಅವ್ರಿ
ಹೌದ್ರೀ ಮನೇಣ್ ಬರಿ ಆತವ್ರೀ ನೀ ನಿ ಮಲ್ದಾಗ ಬಯೆ ಒಂದ್ ಸಾರಿ ನಿಮ್ ಅಣ್ಣರ ಇದ್ರಲ್ರ ಜೀವ ಹಾ ವಯಬರ ಒಯ್ಬರ ಬರ್ರ ಅಂತ ಕರ್ಕೊಂಡ್ ಹೋಗಿದ್ರು ಬಂದಿದ ಹ್ಮ ಮನ್ಕ ಬಾರಿ ತರೀ ಮಲ್ದಾಗ
ಹದು ರಿ ಅದು ಕೊಯಮ್ಮನ್ಕ ರೀ ಚೊಲೋ ಅಣ್ಣ ಚಲ ಆಗ್ತಿದರಿ ಅದು
ಇತ್ತ ಬರೆದ ನ
ಆಗ್ಯಾವ್ರಿ ಸಿಗ್ಗ ನಿಲ್ದಾನ
ಹೌದಾ ಬರತ್ ದ್ವಾರಿ ಒಂದ ದಿನ ಯಾವನ
ನೋಡ ನಾಳಗ ಮಸಾಲೆ ಇಂತ ಅಲ್ರರಿ
ಏ ಬೇಕ್ರಿ ಒಂದ್ ನಾಲ್ಕದುಬೇಕ ನೋಡ್ರಿ
ಹೌದ್ರೆ
ಹಾ ಒಂದ್ ಮೂರ್ ಒಂದ್ ಮೂರ್ ಬೇಕಾಯ ನೋಡ್ರಿ ಅಂತ ಮಾತ್ರ
ಟೋಟಲ್ ಹದ್ನೆಂಟು ಚಲತ್ತ ತರ ನಾವಗ
ಅಂದ್ರ ನೀ ಮಲ ಚೊಲದು ರೀ ಬ ಚೊಲದು ನೀ ಮಲ
ಏ ಚಲದ್ರಿ ತಳಾಕ ಬಡ ಸಮಸ್ಯಣ ವ ಮಾಸುವರಿ ಮಾಸ ಆ ಮಸುಬರಿ ನೆಲ್ಲಾ ಟೈಟ್ ಆಗ್ತ ರೀ ಮಳೆ ಬರ್ಲಕ್ಕ
ಹಾ ಹೌದೌದು ಇದಂದಿ ಆತವ್ರೀ ಹ ಹಾ
ಅದು ಮಸ ಅದು ಬ ಗಿಡ ಗಿಡ ಹೊಡ್ಕಂಡ್ ಚೆಂದ ಇರ್ತದರಾವ್ದ ಅದ ಮಸೀಮ್ದ ಬಂದ್ರಿ ಮಸೀಮ ಮಳಿ ಬು ಮಳಿ ಪರತು
ಮತ್ತೆ ಏಲ್ಲ ಮತ್ತೇನ ಇಲ್ ನೋಡ್ರಿ ಹಳ್ಬಕ್ ಸಾಬು ನೀನು ಅದೇ ಮಸಾಲೆ ಬೇಕು ಯ್ತ ಅದಕ್ಕೆತಿದ್ದೆ ಮತ್ತೆಂಗ ಇವ್ರ ಎಲ್ಲಯಾರೀ ನಿಮ್ಮ ಗೆಳೆಯ ನಿಮ್ ಗೆಳ ದ ನೋಡ್ರಿ ಅವ್ರ ಹಸ್ರ ನ ಯಸ್ಸು ಅವ್ರ ಇದ್ರಲ್ಲ ಯಸು ಅವರು ಏನ್ ಮಾಡಕತ್ ಅವರು
ಅದು ವೆಟನರಿ ಮದ ಸೊಪು
ಓ ಹೋ ಹೋ ಒಳ್ಳೇದಲ್ರಿ ಬರಲ್ಲಾ ಡಾಕ್ಟ್ರ
ಏನೇನ್ರರಿ ದೇವ್ರಛ ಮಾಡೇನ್ರರಿ
ವಿಶ್ವ ಏನ್ ಮಾಡ್ಯನ್ರಿ ವಿಶ್ವ
ವಿಶ್ವ ಅವ್ರೀಗ ಹ ಹೇಡ್ತ ರೀ ಒಂ ಸಾರಿ ಒಂಟ್ರೀ ಹಾ ರೀ
ಹ ಇನ್ನಪ್ಪ ಉಡುಗ ಎತ್ತಲ್ರಿ ದಪ್ಪ ಎತ್ತಲ್ಲಾ ನಿಂಗಪ್ಪ
ಹ ತಂತನ್ರಿ ಆತ ಸಾರಿ ಗೋಲ್ರಿ ಇಲ್ಲ ರೀ ಬುಟ್ಟನ ನಮ ಆಸ್ತವಪ ಬರಿಕ್ಯಾರ ಅತ್ರಿ
ಹ ಇ ಹೆಂಗ ರೀ
ಇಲ್ಲಾರಿ ದಿನಾ ಓದ್ತನಂತನ್ ಯಾಕಡೆ ಉಡು
ಬಚ್ಚಿ ಬರ್ರಿ ಹೋಗ ನೀ ಹಚ್ಚಿ ಬರ್ರಿ ಸಾಬ
ಹ ನಾಳಗ ಅಚ್ಚಿ ಬರಬಕ್ಕ್ರ
ನೋಡ್ರಿ ರಚ್ಚಿ ಬೇರೆ
ಹೌದೌದ್ರಿ ಬಸನಿ ಆಕಿಲ್ಲ
ಮತ್ತೆ ನಾಳಿಗೆ ಸಿಗದ್ರನ್ ಸಾಪ್ ಮತ್ತೆ ಮಸಾಲೆ ಹಮ್ಮಂದ ತರಕ ಹ
ಹೌದೌದ್ರಿ
ನೀವು ಎಷ್ಟ ಕಂತರಿ ಎಷ್ಟ ಬರ್ತನ್ ಬೇ ಗಾಡಿ ತಗೊಂಡ್ ಬರ್ತೇನ್ಬತ್ತ ಬರ್ತನ್ ಅಂದ್ರ
ಗಾಡಿ ಆದಲ್ರಿ ಒಂದ್ ಹತ್ತು ಸುಮಾರ ಬಂದ್ ಬಿಡ್ರಿ
ಹತ್ತು ಸುಮನೆ ಬಂದ್ಬಿಡ್ರಿ ಹಾ ಫೋನ್ ಅಸ್ತ್ ನೋಡ್ರಿ ನಾ ನಿಮಗ ಸಾಬ
ಆ ಹಾ ಆ ಹಾ
ಹೌದ್ರಿ ಬಾಳ ಇದಾಗಿಬ ಬಿಟ್ಟದ್ರೀ ಹೊಲ್ದ ಅನಮಂಗ ಬಾಳ ಚಿಂತ ತದ್ರೀ ಮೊಸರು ಸಿಗೋಲ್ದು ಆದ್ರೆ ಬೇರೆ ಮಳೆ ಬರವಲ್ಲ
ಹೌದ್ರಿ ಮಳೆ ಬಂದ್ರ ಈಗ ಮಳೆ ಬಂತಂದ್ರಾತ್ ಬಾ ಅನ್ಕನ್ ಮಿಂಡ್ರೀ
ಹಾ
ಏನ್ ಮಾಡ್ದೇನ್ರರಿ
ಹಾ ಇವ್ರೇನಲ್ರರಿ ನಿಮ್ಮ ಸುಧುರ ಅವರು ಎಲ್ಲಾರೀ ಅವ್ರಲ್ಲಿ ಇರ್ತಾರ ಸಾಬು
ಅವ ಬ ಅವ್ರು
ಹೌದ್ರಿ ಏನ್ ಮಾಡ್ತರಿ ಅಲ್ಲೇ ಗಾರಿ ಕೆಲ್ಸಕ್ ಹೋಗ್ಯಾರಿ ಹೌದ ಅವ್ರರು ಎಲ್ಲಾ ಇತ್ತ ಹಾಕ್ಯಾರ ಹಾಕಿ ಹೋಗ್ಯಾರನ್ರೀ
ಆಕ್ರಿ ಅವ
ಹೌದ್ರೀ ಮತ್ತ್ ಏನ್ ಮಾಡತ್ರಿ ಹಿಂಗ ಆತಲ ಅಂದ ಮತ್ ಹಿಂಗ್ ಮಾಡಿದ್ರ ನಂಗಸ ಹೌದೌದು ಇದ್ರೀ ಮತ್ತೆ ಇಲ್ಲಿ ಆಕಾಶವರು ಇದ್ದಲ್ರರಿ ಅವರು ನಾವದ್ರನ್ರರಿ
ಅವರು ಮಾತ್ರರಿ ಹೋದ ಲಲಾಶನ್ಗ ಆಯ್ತ ಸ್ವಲ್ ಸಾಲ ಸಮದ ಆಯ್ತ್ ರೀ ಹ ಯಾರ ರೀ
ಹೌದ್ರೀ ಬಾಳ ಏನ್ ಮಾಡತ್ ನೋಡ್ರಿ ಮತ್ತೆ ಹೆಂಗ ಆತವ್ರೀ ಹೊಲ್ ಮತ್ತೆ ಹೊಲ ಹಾಕಿದಂದ್ರ ಲಾಸ್ ಆಯ್ತ
ಮೂರ್ ಎಕರೆ ಹೊಲ ಹತ್ತಿ ಆ
ಹಾ ಕೈ ಕುಡಿತ ಮತ್ ಹಂಗಾಗಿ ಲಾಸ್ ಐತ್ರಿ ಮತ್ತೆ ಅವ್ರಗಿನ
ಮ್ ಮೂರ್ ಎಕರೆ ಹೊಲ ಎರಡ್ ಕುಂಟಲ್ ಆಗಿದ್ರ ಅತ್ತ ಅದ ಖರ್ಚೇನ್ ಅೇನ್ೀ ಅದೆಲ್ಲ ಆಸ್ರೆ
ಮ ಸುಗಂಧ ಅವತ್ತ್ದವಳ್ರೀ ಮುದಕಿ ಆರಾಮ್ದದ
ಅರ ಮಾಡ ರೀ ಅರಮ ಓತ ತೆ ಕತ ನಡದ ಸಣ್ಣ
ಆಗ್ಯದಲ್ರಿೀ ಮರ ಬಾಳ ಜನ ಐತ್ರಿ ನೋಡದ ಅವ ಊಗ್ ಬರ್ತಿದ್ದೆ
ಇಲ್ಲಾರ
ಹೌದೌದ್ ಹೌದ್ರೀ ಹಾ ಅವ್ರಸ್ರ ಏನ ಇತ್ತಲ್ರಿೀ ಮಗನಸ್ರ ಹೌದ್ರೀ ಹ್ಮ್ ಹ್ಮ ಅಂದ್ರೆ ಅವ್ರನು ಬೆಂಗಳೂರ ಹೋಗ್ಯಾರ್ರಿ ಮತ್ತ ಏನ್ ಮಾಡ್ತಿರಿ ಅವ್ರದನ ಹೊಲ ಇತ್ತಲ್ರಿ ಅಲಾ
ಲ ಆದೀ ನಾಲ್ಕಾ ಎಕರೆ ಅದ ಹಾ ಆದ್ರಿ ಅಲ್ಲಾ ಮತ್ ಮಳೆ ಬಲ್ಲಸ ಬೀಳ ಬ್ದ ಬೀಳ ಹಾಕ್ಯಾರ ನೋಡ್ರಿ
ಹಾ ಹಾ ಹೌದ್ರೀ
ಮತ್ತೆ ಉರಿದ್ರೀ ಅತ್ತೆ ಅದೇಏನ್ ನನ್ ಹ ಆಾಕ್ಲಿಲ್ಲ ರೀ
ಹ್ಮ ಹ್ಮ ಅದ ಹೂರ ಸರ ಹೌದೌದು ಹಂಗದ್ರಿಗ ಬಾಳ ಇರ್ಯನವ
ಮತ್ತ
ಮತ್ ಓಟ ಏನ್ ನೋಡ್ರ ನಿಮ್ದ
ಹ್ಮ ಹಾಗ್ಯದ ನಾಳಗ್ ಬರ್ರಿ ಸಿಂಗಂಬರಿ ಅಂತ ಬಾಳ ದಿನ ಆಯ್ತು ಹ್ಮ್ ಏನ್ ನಿಮ್ದ್ ಗಾಡಿ ತಗೊ ಬರ್ತರಿ ಅಂದ್ರೆ ಬಸ್ಿಗೆ ಬರ್ತರಿ ನೀವು
ನೀವು ಶಾಪುರಕ್ಕ ಬರಿ ನೀವು ಗಾಡಿ ತಗೊಂಡ ನ ಬಸ್ಸಿಗೆ ಬರ್ತಂತೆ
ಹೌದ್ರಿ ಹ್ಮ ಬಂದ್ ಅಲ್ಲೇ ಮಸಾಲ ದುಕಾನ್ ಬೆಲ್ಲ ಇರಿ ನಂಗ ಫೋನ್ ಹತ್ತರಿ ನಾ ಬರ್ತನ ಸಾಮ್
ಹಾ ಸರಿ ಸರಿ ಸರಿ ಸೌರಿ
ಹ್ಮಞ
ಹ್ಮ್ ಹ್ಮ್ ನೀವ ಎನ್ ಹೇಳ್ರಿ
ಹ ಮತ್ತ ದೇವಕುಮಾರ್ ಅಂತ
ಅವಾಮ್ ಆರಾಮರೀ ಅವ್ರನ್ನ ಎಲ್ಲ ಲಾಸಿಗೆ ಅವಾವ್ರರಿ ಎಲ್ಲ ೀ ಅವ್ರು ಆಾಕ್ಯ್ರೀ ವರ್ಷ ಆಕ್ತಾರೀ ಅವ್ರು
ಹೌದೇ ಆ ಮುದುಕಪ್ಪ ಇದ್ನಲ್ರಿ ತಾತಪ್ಪ ಅವ್ರ ಇದರಿ ತಾತಪ್ಪ ಅವರು
ತಾತಪ್ಪರು ಅವ್ರನು ಹಾಕಾರ್ರಿ ಒಳಗಿಲ್ಲ
ಹೌದು ಏನಕೇನ್ೀ ಹೊಲ ಏನ್ಕನ ಹ ಹೌದಾ ಹೌದು ತು ಹಂಗಗೆ ಆದ್ರಿ ಮಳಿ ಇಲ್ಲಲ್ಲ ಸವು
ಬಿತ್ತನ್ ನೋಡ್ರಿ ಮಳೆ ಬರ್ದಂತ ಮಳೆ ಬರೋ
ಹ್ಮ್ ಹ್ಮ್ ಹೌದೌದು ಮಳೆ ಬರಂದ್ರ ಚಲೋ ರೀ
ಹ ಮಾವಲ್ ಹೌದೌದು
ಹ್ಮ್
ಸರ್ ಬಿಿಟ್ಟು ಬಿತ್ತೇನೆ
ಹಾ ಮತ್ ಈಗ ಮಳೆ ಬರವಲ್ದು ಲಾಸಿಗ್ ಬಿತ್ಅದೆ ಏನ್ ಮಾಡಿದ್ರಿ
ಹಾ ಸಯತ್ ಸಾರ ಸಮದ ಮಾಡ ರ ಮೂ ಸಾರನು ಗಾಯಕಲ್ಲಲ್ಲ ರಿ ಅದನ್ನ ಸಾಲನೆೇ
ಅರಿ ಮತ್ತೆ ಸಾಲ ಸಲದ ಮಾಡಿ ಮಾಡ್ಯಾರ ಪಾಪ ತಾತಪ್ಪ ಹ್ಮ ಮತ್ತೆ ಎಲ್ಲ ಆರಾಮ ಅಲ್ರಿ ಎಲ್ಲಾ
ಹ್ಮ್
ಆಯ್ತು ನಾಳೆಗ್ಸ ತೋರ್ರಿ ಸ್ವಲ್ಪ ಹಾ ಆ ಯಾ ಹಾನ ಅಡಿ ತಾರಪ ಬ
ಹ